ಹಲೋ ಹ ಚ ಹ ಏನಿಲ್ಲ ಸುಮ್ಮನೆ ಕುೂತ್ಕೊಂಡಿದ್ದೀವಿ ಚೆನ್ನಾಗಿದ್ದೀರಾ
ಹ್ಮ ಚೆನ್ನಾಗಿದ್ದೀನಿ ನೀನ್ ಚೆನ್ನೀಯಾ
ತಿದ್ದೀರಾ ಊಟ ಆಯ್ತಾ
ಇನ್ನ ಇಲ್ಲಪ್ಪ ಬೆಳಿಗ್ಗೆ ಆಯ್ತು ಮಧ್ಯಾಹ್ನ ದಿನ ಇಲ್ಲ
ಹಾ ಹಾ ನೀವೇನ್ ಮಾಡ್ತಿದ್ದೀರ ನಮ್ದು ಆಯ್ತು ಇವತ್ತನೇ ತಿಂದು
ಹ್ಮ್
ಹ ಏನ್ ಮಾಡ್ತಿದ್ದೀರಾ
ಏನಿಲ್ಲ ಪರೀಕ್ಷೆ ಇದ್ರೆ ತಯಾರಿ ಮಾಡ್ಕೊಂತ ಇದ್ದೆ ಓದ್ತಾಾಯತೆ
ಹ ಹ
ಹ್ಮ್
ಎಲ್ಲಾ ಮುಗೀತಾ ಓದಿದ್ದು
ಇಲ್ಲ ಇಲ್ಲ ಇನ್ನು ಓದ್ಬೇಕು ಸೋ ಸೋಮವಾರ ಹನ್ಗಿದೆ ಪರೀಕ್ಷೆ ಓದ್ತಾ ಇದ್ದೀವಿನ್ನ
ಹ ಸೋಮವಾರ ಇರೋದಕ್ಕೆ ಇವಾಗೇ ಶುರು ಹಚ್ಕೊಂಡಿದ್ದೀರಾ
ಅಂದ್ರೆ ಎಲ್ಲಾ ಓದ್ಕೋಬೇಕಲ್ಲ ಜಾಸ್ತಿ ಇದೆ ಓದೋದು
ಮುಗಿಸಬೇಕಲ್ಲ ಎಲ್ಲಾ ಸೋಮವಾರದೊಳಗಡೆ.. ಜಾಸ್ತಿ ದಿನ ಇದೆ ಅನ್ಕೊಂತೀವಿ ಬಟ್ ಬೇಗ ಮುಗ್ದ ಹೋಗ್ತಾ ಇರ್ತವ ದಿನಗಳು
ಹೌದೌದು ಆದ್ರೂ ನಾವು ನೆಗ್ಲೆಕ್ಟ್ ಮಾಡಕ್ ಆಲ್ವಲ್ಲಾ ಇವಾಗಿಂದಾನೇ ಶುರು ಹಚ್ಕೊಂಡ್ರೆ ನಮ್ಗೂ ಮತ್ತೆ ಸುಲಭ ಆಗುತ್ತೆ ಓದೋದಕ್ಕೆಲ್ಲ ಪರೀಕ್ಷೆ ಬರೆಯೋದಕ್ಕೆಲ್ಲ ಚೆನ್ನಾಗ ಸ್ವಲ್ಪ ಸುಲಭ ಅನ್ಸುತ್ತೆ ಇವಾಗಿಂದ ಹಓದಿದ್ರೆ ಮತ್ತೆ ಎಲ್ಲಾ ಕಡೆ ಲ್ಲಿ ಎತ್ಕೊಂಡು ಅವಾಗ ಓದ್ಬೇಕು ಅಂತಂದ್ರೆ ಕಷ್ಟ ಆಗ್ಬಿಡ ಹ ಹೌದು ತಲೆಗೂ ಅರ್ತಲ್ಲ ಮತ್ತೆ
ಹ್ಮ್
ಹ ನೀವು ಮೊಬೈಲ್ ಫೋನ್ ಎಲ್ಲ ನೋಡ್ತೀರಾ
ಹ್ಮ್ ಇ ನೋಡ್ಬೇಕ ಇ ಜಾಸ್ತಿ ನಾ್ ಓದ್ಕೊಳ್ಳೋದು ನಮ್ಗೆಲ್ಲಾ ನಮ್ ಕಾಲೇಜಲ್ಲೆಲ್ಲಾ ನೋ ನೋಟ್ಸ್ ಕಳಸೋ ಪರಕ್ಷೆ ಟೈಮ ಎಲ್ಲ ಓದ್ಕೊಳ್ಳೋ ಮೊಬೈಲ್ ನೋಡ್ೊಂಡು ಎಲ್ ಓದ್
ಹಾ ಹಾ ಹೌದಾ ಅದು ಈ ದನ್ ಈಗಿನ ದಿನಗಳಲ್ಲಿ ಚಿಕ್ಕ ಮಕ್ಳಿಂದ ಹಿಡಿದು ದೊಡ್ಡವರ್ವರೆಗೂ ಎಲ್ಲಾರೂ ಮೊಬೈಲ್ ಬಲಸ್ತಾರೆ
ಅದೇ ಅದೇ ಅದ್ ಜಾಸ್ತಿ ಬಳ್ಸ್ತಿದ್ದಾರೆ ಹೆಂಗಂದ್ರೂ ಉಪಯೋಗ ಇದ್ದಾಗ ಅಷ್ಟೇ ಬಳ್ಸ್ಬೇಕು
ಆದ್ರೆ ಇವಾಗ ಮೊಬೈಲ್ಗೆ ತುಂಬಾ ಅಡಿ ಾಗಬಿಟ್ಟು ಅದನ್ನೇ ಇಟ್ಕೊಂಡು ಇರ್ತಾರೆ ಎನಿ ಟೈಮು ಯಾವ್ ಸಮಯದಲ್ಲಿ ನೋಡಿದ್ರ ೇನು ಮೊಬೈಲ್ ಅಲ್ಲೇ ಇಟ್ಕೊಂಡಿರ್ತಾರೆ
ಅದೇ ಅದೇ ಜಾಸ್ತಿ ನೋಡ್ಬಾರ್ದು ನಮ್ಗೆ ಅಲ್ವಾ ನಮ್ಮ ಆರೋಗ್ಯನೇ ಅಲ್ವಾ ಕೆಡೋದು ಕಣ್ಣಗೆ ಕಣ್ಣಿಗೆಲ್ಲ ಒತ್ತಡ ಆಗುತ್ತೆ ಕಣ್ಣೋ ಬರುತ್ತೆ ಮತ್ತೆ ತಲೆನೋವಂತೆ ಮೈಗ್ರೇನು
ಎಲ್ಲಾ ಬರುತ್ತೆ ಕರೆಕ್ಟ್ ಮತ್ತೆ ಮೊಬೈಲು ಇದು ನಮ್ಮ್ ಮೊಬೈಲ್ ಮೊಬೈಲ್ ಹೆಂಗಂದ್ರೆ ನಮ್ ಜೀವನದಲ್ಲಿ ಒಂದು ಭಾಗ ಆಗ್ಬಿಟ್ಟಿದೆ ಇವಾಗ ಓದೋದ ಕೆ ಆಗ್ಲಿ ಕೆಲಸ ಮಾಡೋದಕ್ಕೆ ಆಗ್ಲಿ ಇಲ್ಲ ಬ್ಯಾಂಕಿಂಗ್ ಮಾಡೋದಕ್ಕೆ ಮುಂಜಾ ಇದು ಮನರಂಜನೆ ಲ್ಲ ನೋಡೋದಕ್ಕೆ ಸ್ನೇಹಿತರೊಂದಿಗೆ ಮಾತಾಡೋದಕ್ಕೆಲ್ಲ ಇವಾಗ ಅದನ್ನೇ ಜಾಸ್ತಿ ಉಪಯೋಗ ಮಾಡ್ತೀವಿ ಹ್
ಅದೇ ಅದೇ ಒಂದ್ ದಿವ್ಸಾನು ಯಾರು ಇರಲ್ಲ ಒಂದ್ ದಿವ್ಸಾನೂ ಯಾರು ಇರಲ್ಲ ಇವಾಗ ಮೊಬೈಲ್ ಇಲ್ದಂಗೆ ಚಿಕ್ಕ ಮಕ್ ಚಿಕ್ಕ ಮಕ್ಳಿಂದ ಇಡ್ ದೊಡ್ಡವ್ರ ಬರ್ಗು ಎಲ್ಲರಿಗೂ ಅವ್ರ್ದೇ ಆದೋ ಒಂದು ಮೊಬೈಲ್ ಇದೆ
ಹೌದೌದು ಏಯ ಯಾವಾಗ ನೋಡಿದ್ರಿ ನ ಮೊಬೈಲ ಅಲ್ಲಿ ಆ ಗೇಮ್ಸ್ ಆಡ್ಕೊಂಡು ಮನೋರಂಜನೆಗಳೆನ್ನ ನೋಡ್ಕೊಂಡು
ಹ್ಮ್ ಈ ಹುಡ್ಗುರ್ ಹೆಂಗಂದ್ರೆ ಮ ಗೇಮ್ಸ್ ಆಡ್ಕೊಂತ ಮನೆಯವರು ಕುಟುಂಬಸ್ಥರು ಕರೆ ಮಾಡ್ತಿದ್ರುಗು ನ ಇಟ್ ಫೋನ್ ಎತ್ತಲ್ಲ ಎತ್ತದ್ರೆ ಎಲ್ಲಿ ಗೇಮ್ ಹಾಳಾಗ ಅಂತ ಕುಟುಂಬಸ್ಥರಿಗುನ ಸಮಯ ಕೊಡಲ್ಲ ಯಾವಾಗೂ ಮೊಬೈಲ್ ಅಲ್ಲೇ ಇರ್ತ್ತ
ಆದ್ರೆ ಮೊಬೈಲ್ ನ ಅಗತ್ಯಕ್ಕೆ ಕಿಂತ ಹೆಚ್ಚಾಗಿ ಬಳಸ್ತಿದೀವಿ ನಾವು ಅದು ಒಂದು ದೊಡ್ಡ ಸಮಸ್ಯೆ ಆಗ್ಬಿಟ್ಟಿದೆ ಅದನೆಲ್ಲ ಮೊಬೈಲ್ ಅಡಕ್ಷನ್ ಅದೇ ಫುಲ್ ಮೊಬೈಲ್ ಅಡಿಕ್ಷನ್ ಆಗ್ಬಿಟ್ಟಿದೆ ಏನ್ ಮಾಡಕ್ ಆಗಲ್ಲ ಈಗಿನ ಜನಗಳಿಗೆ
ಅದೇ ಅದೇ ಇವಾಗ ಮೊಬೈಲ್ ಒಂಂತರ ವ್ಯಸನ ಇದ್ದಂಗಗೆ ಅದ ಇಲ್ದಂಗ ಯಾರು ಇರಕೆ ಆಗಲ್ಲ
ಹೌದೌದು ಒಬ್ಬ ವ್ಯಕ್ತಿ ದಿನಾ ವಿೀಡಿಯೋ ಮಾಡ್ತಿದಿದ್ದಾರೆ ಅಂತಂದ್ರೆ ಮತ್ತೆ ಇನ್ನೊಬ್ರು ಅದನ್ನ ನೋಡೋದಕ್ಕೆ ಅವ್ರಗ್ ಸಮಯ ಇದ್ ಮಾಡ್ತಾರೆ ಮೊಬೈಲು ಇಲ್ಲದೇ ಇ ಇರುವಾಗ ಆ ಪರಿಸ್ಥಿತಿ ಒಂದರೆ.. ಅದೇ ಒಂಥರ ಮೊಬೈಲ್ ಒಂದ ದಿನ ಇಲ್ಲ ಅಂತಂದ್ರರು ನಮ್ ಕೈಲ್ಲಿ ಇರಕ್ ಆಗ್ದಿರ ಆಗೋಗುತ್ತೆ
ಅದೇ ಅದೇ ನೀವು ಎಲ್ಲಾ ಜಾಸ್ತಿ ನೋಡ್ತೀರಾ
ಹಾ ಹಾ ಮೊಬೈಲ್ ನಾವು ನಾವು ಚೆನ್ನಾಗಿ್ ಜಾಸ್ತಿ ನೋಡ ಹ ನಾವು ಹ ಅಷ್ಟೆ ಅದು ಇಿಂದಿನ ಯುವಕರಿಗಾದ್ರೆ ಹೆಚ್ಚು ಸಮಯಾನ ಮೊಬೈಲ್ಾಗ ಗಳಿಸೆ
ಹಾ
ಅದೇ ಅದೇ ಇವಾಗ ನೋಡ್ರಿ ವಿದ್ಯಾರ್ಥಿಗಳ ಆಗ್ಲಿ ಎಷ್ಟ ಯಷ್ಟು ಜನ ಮೊಬೈಲ್ ಮೊಬೈಲ್ ತಗೊಂತಾರೆ ಓದಕ್ಕೆ ಅಂತ ಓದೇ ಇಲ್ಲ ಬೇರೆವೆಲ್ಲಾ ಹಾ ಕೇಳ್ಕೊಂತ ಅದು ಇದು ಏಕಾಗ್ರತೆ ಇರಲ್ಲ ಓದ ಕಡೆ ನಮ್ಗೆ ಹೋದ ಕಡೆ ಏಕಾಗ್ರತೆ ಲ್ಲ ಕಮ್ಮಿ ಆಗುತ್ತ ಹ್ಮ ಇನ್ನೊ ಒಬ್ಬೊಬ್ಬ
ಈಗಿನ ಕಾಲದಲ್ಲಿ ಇವಾಗ ಮೊಬೈಲ್ ಇದ್ರೆ ಸಾಕು
ಹ್ಮ ಅದೇ ಈಗಿನ ಕಾಲದಲ್ಲಿ ಹೆಂಗ ಅಂದ್ರೆ ಇವಾಗ ನೋಡ್ರಿ ವಿದ್ಯಾರ್ಥಿಗಳು ರಾತ್ರಿ ಸಮಯದಲ್ಲಿ ಮಲಗ್ಬೇಕಾದೂ ಬರ ಮೊಬೈಲ್ ನೋ ೊಂಡಿರ್ತಾರೆ ಮೊಬೈಲ್ ನೋಡ್ಕೊ ರಾತ್ರಿ ಹೊ
ಹೌದು ಏನು ಒಂದ್ ಗಂಟೆ ಏಳು ಗಂಟೆ ಆದ್ರೆ ನಿದ್ದೆ ಮಾಡಿರಾ ಮೊಬೈಲ್ ನೋಡಿದ್ರಾರೆ
ಅದೇ ಅದೇ ಮತ್ತೆ ಬೆಳಿಗ್ ಬೆಳಿಗ್ಗೆ ಎದ್ದು ಶಾಲೆಗ್ ಹೋಗ್ಬೇಕು ಇಲ್ಲಾಂದ್ರೆ ಕಾಲೇಜ್ಗೆ ಹೋಗ್ಬೇಕು
ಹಾ
ಅದೇ ಬೆಳಿಗ್ಗೆ್ದವಾಗ ಶಾಲೆೆಗೆ ಹೋಗಕಲ್ಲ ಹೋಗೋ ಹೋಗ್ತಾರ
ಕಾಲೇಜಲ್ಲಿ ಹೋಗಿ ಶಾಲೆಲ್ಲ ಹೋಗಿ ನಿದ್ದೆ ಮಾಡ್ತಾರೆ ಹ್ಮ್ ಹೌದು ಅದ್ರಲ್ಲಿ ಇನ್ಸ್ಟಾಗ್ರಾಮ್ ಇನ್ಸ್ಟಾಗ್ರಾಮು ವಾಟ್ಸಪ್ ಅವೆಲ್ಲ ಬಂದ್ಬಿಟ್ಟು ಈ ಗೇಮ್ಸ್ ಆಡೋದಂತ ಮತ್ತೆ ಯೂಟ್ಯೂಬ್ ಎಲ್ಲಾ ಜನನ್ನ ಕೆಡಸ ಬಿಡ್ತಿದೆ ರಾತ್ರಿ ಮಲಗುವಾ ಕೂಡ ಮೊಬೈಲ್ ಕೈಯಲ್ಲೇ ಇರುತ್ತೆ ಏನ್ ಮಾಡಕ್ಕಾಗಲ್ಲ
ಸರಿಯಾದ ಸಮಯಕ್ಕೆ ನಿದ್ದೆ ಮಾಡಿಲ್ಲ ಅಂದ್ರರು ನಮ್ಮ್ ಆರೋಗ್ಯ ಕೆಟ್ಟೋಗುತ್ತೆ ಲ್ಲ ತಲ ತಲೆನೋವು ಬರುತ್ತೆ ನಮ್ಗೆ ಓದ ಕಡೆ ಎಲ್ಲಾ ಗಮನ ಕೊಡಕ್ ಆಗಲ್ಲ
ಈ ಮೊಬೈಲ್ ಅಡಿಕ್ಷನ್ ಇಂದ ನಮಗ್ ಬರೋ ಫಸ್ಟ್ ಇದೆ ಮೊಬೈಲ್ಂದ ಆರೋಗ್ಯ ಮೇಲೆ ಪರಿಹಾರ ನೀಡುತ್ತೆ ಬಳದು ಹೆಚ್ಚು ಸಮಯ ಮೊಬೈಲ್ ನೋಡೋದ್ರಲ್ಲೇ ಕಣ ಕಣ್ಣ ನೋವು ಬರುತ್ತೆ ತಲೆಗೆ ನಿದ್ದೆ ಸರಿಯಾಗಿಬರಲ್ಲ ಆತರ
ಹ್ಮ್ ಅದೇ ಸರಿಯಾದ್ ಸಮಯ ನಿದ್ದೆ ಮಾಡಿಲ್ಲ ಅಂದ್ರರು ಅದು ನಮ್ಮ ಆರೋಗ್ಯಕ್ಕ ಅಷ್ಟ ಒಳ್ಳೇದಲ್ಲ
ಅ ಕುತ್ತಿಗೆ ನಮ ಬೆನ್ನು ಎಲ್ಲ ಬಂದ್ಬಿಟ್ಟಿರುತ್ತೆ ಮತ್ತೆ ಮತ್ತೆ ಹಓದಿದ್ಮೇಲೆ ನ್ ಮೇಲೆ ಬಾರ ಎಲ್ಲ ಬ ವಿದ್ಯಾರ್ಥಿಗಳು್ರೆ ಅದರಿಂದ ನಮ್ಗೆ ಆಳ್ಕೊಬೇಕ ಕಡಿಮೆ ಬರುತ್ತೆ
ಹ್ಮ್
ಎಲ್ಲರೂ ಮೊಬೈಲ್ಗೆ ಅಡಿಕ್ಟ್ ಆಗೋದು ಮೊಬೈಲ್ಗೆ ಅಡಿಕ್ಟ್ ಆಗೋದ್ರಿಂದ ನಮ್ಗೆ ಹ ಜಾಸ್ತಿ ಕಷ್ಟ ಒಂಥರ ಪ್ರಾಬ್ಲಮ್ ಮತ್ತೆ ಕುಟುಂಬಕ್ಕೆ ಕೂಡ ನಾವು ಕಟ್ಟಾಗಿ ಸಮಯ ದಕ್ಕ ಆಗಲ್ಲ ಅವ್ರಗೆ ನಾವು ಕೊ ನಮ್ ಪ್ರೀತಿ ನಾವು ಕೊಡಕ್ ಲ್ಲ ನಾವೆಲ್ಲ ಮೊಬೈಲಲ್ಲೇ ಸಮಯ ಗಳಿಸ್ತಿದ್ರೆ ಅವ್ರ ಜೊತೆ ನಾವು ಸಮಯ ಕೆಲಸದಕ್ಕಲ್ಲ
ಅದೇ ಅದೇ ಇವಾಗ ನೋಡಿದೀರಾ ಚಿಕ್
ಮೇಡಮ್ ಈಗಿನ ಜನ್ ಇಕಲ್ಲ ಅದೆ ಆಗಿದೆ.
ಹ ಚಿಕ್ಕಮಗ್ಳ ಸಮೇತ ಮೊಬೈಲ್ ಎಲ್ಲೇ ಇರ್ತಾರೆ ಯವಾಗು. ಅಲ್ವಾ ಅವ್ರಗುನ ಸಮಯ ಕಳಿಯಲ್ಲ ಕುಟುಂಬಸ್ಥರು.
ಅದ್ರಲ್ಲಿ ಪೇರೆಂಟ್ಸ್ ಕೂಡ ಮಕ್ಳಿಗೆ ಸರಿಯಾಗಿ ಸಮಯ ಕೊಡದಿರಾ ಅವರು ಕೂಡ ಈ ನಡುವೆ. ಮೊಬೈಲ್ಗೆ ಅಡಿಕ್ಟ್ ಆಗ್ತಾವ್ರೆ ಈ ಚಿಕ್ಕ ಮಕ್ಳಗಾದ್ರೆ ಊಟ ತಿನ್ಬೇಕ್ ಬಂದ್ರೆನು ಮೊಬೈಲ್ ಇರಬೇಕು ಆಟ ಆಡ್ಬೇಕಂದ್ರೆ ಬೇರೆಯವ್ರ ಜೊತೆ ಹೋಗಿ ಆಚಾ ಆಟ ಆಡಿ ಅ. ಅಂದ್ರೆ ಯಾರು ಹೋಗಲ್ಲ ಮೊಬೈಲ್ ಕೊಡಿ ನಾವ್ ಮೊಬೈಲ್ ನೋಡ್ಕೊಂಡ ಇರ್ತೀವಿ ಅಂತಾರೆ. ಆಚೆ ಕಡೆ ಹೋಗಿ.
ಅದ್ರೆಲ್ಲ ಯಾವಾಗ ಇಟ್ಬಿಡ್ತಾರೆ ಇಪ್ಪತ್ ನಾಲ್ಕಕ್ ಗಂಟೆ ಮೊಬೈಲ್ ಅಲ್ಲೇ ಇರ್ತಾರೆ.
ಹೌದೌದು ಎಲ್ಲಾರ್ಜು ಯಾರ್ ಜತೆ ತೇನು ಸಮಯ ಕಾಣಸಿದ್ರೆ. ಕೆಸ ಹಂಗಗೆ ಮೊಬೈಲ್ ಮೊಬೈಲ್ ಅಂತೇತಾರೆ ಸಿಕ್ಕ ಮಕ್ಳೆ ಅವ್ರು ಊಟ ತಿನ್ಬೇಕಂದ್ರೂ ಮೊಬೈಲ್ ಕೊಡ್ಬೇಕು. ಅವ ರೆಡಿ ಮಾಡ್ಬೇಕಂದ್ರೆ ಅವ್ರಿಗೆ ಈ ಮೊಬೈಲ್ ಕೊಡ್ಬೇಕು ಇಲ್ಲಂ ಆದ್ರೆ ಏನನ್ನು ಮಾತೆ ಕೇಳೋದಿಲ್ಲ ಅವರು.
ಹ್ಮ ಅದೇ ಅದೇ ಚಿಕ್ಕ ಮಕ್ಳೂನು ಜಾಸ್ತಿ ಮೊಬೈಲ್ ನೋಡಿ. ಅವ್ರಿಗು ಇವ ಚಿ ಚಿಕ್ ವಯಸ್ ಇಷ್ಟ ಚಿಕ್ ವಯಸ್ಸಲ್ಲ ಅವ್ರಗೂ ಸ್ಪೆಕ್ಸ್ ಎಲ್ಲಾ ಬಂದ್ ಬಿ ಬಿಟ್ಟಿದೆ ಕಣ್ಣಿನ ತೊಂದರೆ ಆಗುತ್ತೆ.
ಹೌದು
ಹ ಇವಾಗ ದೊಡ್ಡವರ್ಗಂತಾನೇ ಎಲ್ಲ ಚಿಕ್ಕ ಮಕ್ಳಿಂದನೂ ಎಲ್ಲಾರ್ಗೂ ಇದ್ದಾವೆ.
ಅದ್ರಲ್ಲಿ ಇವಾಗ ಹೆಂಗ್ ಅನ್ಸುತ್ತೆ ಅಂದ್ರೆ ಮೊಬೈಲ್ ನಾವು ಬಳಸ್ತಿದೀವ ಇಲ್ಲ ಮೊಬೈಲ್ ನಮ್ಮನ್ ಬಳಸ್ತಿದ್ಯ. ಇದಾ ಅಂತ ಗೊತ್ತಾಗೊದಿಲ್ಲ ಆ ಆ ಇದಕ್ಕೆ ನಾವು. ಆ ಮಟ್ಟಿಗೆ ಮೊಬೈಲ್ ನೋಡ್ತೀವಿ.
ಕಮ್ಮಿ ಮಾಡ ಆದಷ್ಟು ನಾವು ಕಮ್ಮಿ ಮಾಡ್ಬೇಕು ಹೇಳ್ಬೇಕು ಯಾರು ಜಾಸ್ತಿ ನೋಡ್ತಿರೋವ್ರಗುನು.
ಹೌದೌದು ನಾವು ನಾವು ಹಂಗೆ ನೋಡ್ತಾರಲ್ಲ ನಮ್ ನಾವ್ ಯಾರದ್ರು ನೋಡಿದ್ರೆ. ಇಲ್ಲ ನೋಡ್ಬೇಡಿ ಮೊಬೈಲ್ ನೋಡಿದ್ರೆ ಈ ತರ ಎಲ್ಲಾ ಆಗುತ್ತೆ ನೋಡ್ಬೇಡಿ ಅಂತ ನಾವು ಹೇಳ್ಬೇಕು. ಹಾಗಿ ಈ ಮೊಬೈಲ್ ಬಲ್ಕೆ ಮಾಡೋದು. ಯಿಂದ ನಮ್ಮ ಆರೋಗ್ಯನೂ ಓದು ಸಂಬಂ ಆರೊಗ್ಯಗೆ ಹಾನಿಕರ ಎಲ್ಲ ಒಂಥರ ಎಲ್ಲಾ ನಾವ್ ಸಂಬಂಧರಿಗೆ ಟೈಮೇ ಕೊಡಲ್ಲ. ಅ್ರಿಂದ ಮೊಬೈಲ್ನ ಅತಿ ಹೆಚ್ಚಾಗಿ ಬಳಸಬಾರ್ದು ಅಂತ ಹೇಳ್ಬೇಕು.
ನಾವು ಬಳಸ್ಬಾರ್ದು ಬಳಸೋರ್ಗೂ ಹೇಳ್ಬೇಕು ಮತ್ತೆ ವಿದ್ಯಾರ್ಥಿಗಳಿಗೆಲ್ಲ ಪರೀಕ್ಷೆ. ಸಮಯದಲ್ಲ ಕೊಡಬಾರ್ದು ಅವ್ರಿಗೆ ಮೊಬ ಮೊಬೈಲ್ ಎಲ್ಲಾ ಜಾಸ್ತಿ ಕೊಟ್ರಿ ಏಕಾಗ್ರತೆ ಇರಲ್ಲ ಓದೋ ಕಡೆ ಅವರಿಗೆ.
ಹೌದೌದು ಈ ಮೊಬೈಲ್ ಅಲ್ಲಿ ಓದ್ತೀನಿ ಅಂತ ಹೌದೌದು. ಮೊಬೈಲ್ ನೋ ನೋಡಿ ಓದ್ತೀವಿ ಅಂತಾರೆ ಆದ್ರೆ ಪುಸ್ತಕಗಳಲ್ಲಿ ಗುತ್ತು ನೋಡಿ. ಓದೋದ್ರಲ್ಲೇ ನಮ್ಗೆ ಅತಿಯಾಗಿ ಒಂಥರ ನಾಲೆಜ್ ಬರುತ್ತೆ. ಮೊಬೈಲ್ಲಲ್ಲಿ ನಾವು ನೋಡ್ತೀವಿ ಆದ್ರೆ ಅದು ಮೊಬೈಲ್ ಓದೋದಕ್ಕಂತ ಎತ್ಕೊಂತೀವಿ. ಅದು ಬಿಟ್ಟು ಇನ್ನೆಲ್ಲಾ ಮಾಡ್ತೀವಿ ಆ ಮೋಬೈಲ್
ಅದ ಓದೋ ಓದೋ ಸಮಯದಲ್ಲಿ ಮಾತ್ರ ಜಾಸ್ತಿ ಮೊಬೈಲ್ ನೋಡ್ಬಾರ್ದು.
ಹೌದೌದು
ಮ ಇರಲ್ಲ ನಾವು ಓದಲ್ಲ ಮತ್ತೆ ಪರೀಕ್ಷೆ ಸಮಯದಲ್ಲೆಲ್ಲ ತಮ್ಗೆ ತೊಂದರೆ ಆಗುತ್ತೆ. ಮ ಎಷ್ಟು ಅಗತ್ಯ ಇದ್ಯೋ ಅಷ್ಟು ಮಾತ್ರ ಉಪಯೋಗಿಸ್ಬೇಕು.
ಹೌದೌದು ನೀವೆಳಿದ್ದು.
ಹ್ಮ್ ನೀ ನೀವು ಎಲ್ಲಾ ಜಾಸ್ತಿ ಉಪಯೋಗಿಸ್ಬೇರಿ ಉಪಯೋಗ್ಸೋರ್ಗು ಹೇಳಿ. ಜಾಸ್ತಿ ಉಪಯೋಗ್ಬೇಡ್ರಿ ಅಂತ ಸರಿನಾ.
ಹೌದು ಚನ್ನ ಆಯ್ತು ನೀವ ಅಷ್ಟೇ ನಿಮ್ಗೆ ಯಾರು ಗೊತ್ತಾದ್ರೆ ಅವ್ರಿಗೆಲ್ಲ ಹೇಳಿ. ಸರಿ ಆಯ್ತು ಧನ್ಯವಾದಗಳು.
ಹ್ಮ್ ಸರಿ.